ಹಾಂ
ಆ
ಏನ ಮಾಡಾಕತ್ತಿರಿ.
ಹೌದಾ
ನಾ ಮಾಡನ್ ಬರಿ ದನಿ. ಹಲೋ ಹಾ ಹಾ ಮದನ ಏನ ಮಾಡಾಕತ್ತಿ ಮಾತಾಡ್ಲೆ. ಆಕಂತ. ಏನ್ರ ಮಾತಾಡಲೇ ಬರ ಗರ್ಗೋರ್ ಅಂತ ನೀರ್ ಕಟ್ಟದು. ಪೂ ಕಲ್ ಹೋಗಿಲ್ಲ ಇನ್ನ.
ಹಚ್ಚಿಡುವ ಅಂತ ಹೋಗುದ ಅಲ್ಲಿ.
ಬೈ ಬಾಳಿ ಹೋಡ್ರ ಹೆಂಗ ಬರ್ತಾರ ಬಾ ಅಂದ್ರ ಹುಡರ ಹಂಗ್ ಬೈದ್ರ.
ಹ್ಮ್
ಘಾಟ್ ಯದರದ ಬೇ ಅದ್...... ಸಾಕ ಭ ಮೆಣಸಿನಕಾಯಿ ಹಾಕ. ಲ್ಲಾಸ
ಪೆಲ್ಲ ಬ ಸಾಕ ಅೆ ಲಾಗಿದೆನೆ ಪ
ಸೆಲೆಬಸ್ ಹುಡುಕಿದೆ ಹಾಕಿದೇನು..... ಸರ್. ಅಂತ ಸಿಲೆಬಸ್ ಕಾರಕ್ರಮ ಒಬ ಚೆಂಡ.
ಕ್ರರೆಕ್ಟ್ ಹ ಆಕಲ
ಸ ನ ಸಟ ನಾಳ ಹ ಹ ಬಲಿ ಕ ಕಣ ಬರ್ ಕ ಮಲ ಅವಕ ಬತ್ ಆ ಕಾಯತ್ ಹ ಅವ್ನಮ್ಮ ಮಳ ಆ ಕೊ ಮುಂಮಂಜ ತುರ್ಬೋ ಏನ್ ಕೊಡ್ಸಾಪ ಬ ಬರ್ತಾರ ಇನಮ್ಮಕ್ಕ ಹುಡರ ಬಾ ಅಂದ್ರಂಗ
ಪಸ್ಟ ಇಯಾರದ್ ಅದಾವ್ ಎನ್ ಲೇ.
ಹ್ಮ್.
ಹಾ.
ಹ್ಮ್, ಫಸ್ಟ್ ಇಯರ್
ಏನ?
ಫಸ್ಟ್ ಇಯರ್ ಇಬ್ರುಅದಾರ ಇವತ್ತಾ
ಹಾ
ಆಯ್ತ ಪಚ ೋಡದು ಐತೆ
ಹೌದನ
ಹಾ
ವಾಟಗ-ಪಾಟಗ ಮಕ್ಕಂದಾಗ ಅಲ್ಲಿ ಇಲ್ಲಿ
ಈ ತಕ ಅಂತ ಹಲೋ, ಹ್ಮ ಊಟ ಮಾಡ ಬಾಊ
ಏನ್ ಮಾಡ್ರಪ್ಪಾ?
ಹ ಹ
ಹಾ,
ಚೌಳಿಕಾಯಿ ಪಲ್ಯ, ಕಿರ್ಸರಿ ಪಲ್ಯ ಅನ್ನ, ಸಾರು, ಮೆಣ್ಸಿನಕಾಯಿಕರ್ದರ. ಚೌಳಿಕಾಯಿ ಪಲ್ಯ, ಕಿರ್ಸಲಿ ಪಲ್ಯ -
ಆ
ಅರಿ ಭೋಜನಾ
ಒಂದು ನೀರ್ ಕಟ್ಗಂದ ಹೋಗ್ಬ ಬಿಡ್ತವ. ಮತ್ತ ಎಲಕ್ರ ಬತ್ತಿ ಬರ್ತತಿ
ನ ನೇರ್ತಿರುವದೆ
ಎಯ್ ಇನ್ನಾಒಂದು ಸ್ವಲ್ಪ ಐತಿ ಆಟ.
ಯಾರ್ ತರುತ್ತಾರೆ?
ಆ ಬುತ್ತಿಯೇನ ಹ್ಮ ಹ್ಮ
ನಿಮ್ಮ ಬಾಸ್ ತರ್ತಾನನು ಹ ಹ್ಮ
ನಮ್ಮ ಮಾವ ಮಾವ
ಹೋಳ್ಗೆ
ಆಾ ಮನಿಗಿಹೋಗಿ ಸ್ವಲ್ಪ ಕಟ್ಟಿಂಗ್ ಮಾಡ್ತ್ಸತೀನೊ ಗುರು.
ಕಟಿಂಗ ಮಾಡ್ಸ ನೆ ಕಟಂಗ್ ಮಾಡ್ ಏನಾರೆ
ಕಟಿಂಗ ಇಲ್ಲಿ ನಮ್ಮೂರಾಗ ಇಲ್ಲಾ ಮಂಗಳೂರಾಗ ಇಲ್ಲಿಯ ನಮ್ಮ
ಟನ್ ಮಾಡಷಕಲಗೆ ಕಟಿಂಗ್ ಮಾಡ್ಲಕ್ಕ ಏನ ಐತಿ ಇಲ್ಲಿ ಅಂತ ವಿಶೇಷತೆ. ಏನಾಗನು ತನ್ ಆರಾಮ
ಕಟಿಂಗ ಮಾಡ್ಸಕ್ ಏನವು ಲೇಲ್ಪಾರ ಮಜೆ ಮನಷ್ಯ ನೀಟನೇಷಿರ್ಬೇಕು ಮನುಷ್ಯ. ಹೌದಲ್ಲ. ಗಡ್ಡ.
ಎಕ್ಸ್ಜಾಮ್ ಮುಗಿ ಮಾಡಸ್ಬೇಕು ಕರೆ ಹು
ಎಕ್ಸಿಮಿಷನ್
ಮತ್ತಟ.
ಅಲ್ಲಿ ಬೈದ ಆತಲ್ಲ ಎಕ್ಸಾಮ್ ಟೆನ್ಶನ್
ಹೌದ್ಲೆ ಕರೆವು.
ಎಲ್ಲನ
ಎಕ್ಸಾಮ್ ಮುಗ್ದಿ ಮತ್ತ ಎಲ್ಲಿ ಯಾರ ಹೋಗಬೇಕ ಲೆಪ ನೀ
ಹ್ಮ್ ಎಲ್ಲರ ಒಂದ್ ಅದೆ ಸುಮ್ಕಾ
ತಿಂಗ್ಳಿಗ್ ಇಪ್ಪತ್ ಇಪ್ಪತ್ತೆದ್ ಸಾವ್ರ
ಹ್ಮ್
ಐವತ್ ಸಾವ್ರ ಆಗ್ಬೇಕು.
ಎನೆ.
ಎರಡ್ ತಿಂಗ್ಳ ದುಡ್ದ ಐವತ್ತು ಸಾವ್ರ ಆಗ್ಬೇಕು ಅಕರೆ.
ಎರಡ್ ತಿಂಗ್ಳು ದುಡುದ್ರೆ ಎಸ್ ಸರ
ಹ್ಮ್ ಬೇಡ ನಾನ್ ಬೇಡಿಗೆ ರಾಕ್ಬೇಕ
ಎಲ್ಲಿ
ದೇ ನಾವುಚತವರಲ್ಲಿ ಎಲ್ಲ ಬೆಳಗಾವಿ ಚಿಕ್ಕ ದೇವು.
ಯ್ ಅಷ್ಟ್ ದೂರ ಆಬಾರ್ದ ಎತ್ತಾಗ ದಕ್ಷಿಣ ಕರ್ನಾಟಕ ಅವ್ - -
ಎಲ್ಲ
ಏ ನೋಡ್ಲೆ.
ಹ್ಮ
ಹ ಮಂತ ಗ ನಿಮ್ಮ
ಹೌ
ದೇವಚಿದ್ದಫೋನು ದೇವರ ಕದ ನಂತೆ.
ಆ ಏನೆ. ಏನ್ ಹೇಳಿದಿ.